ಹಲೋ
ಹಲೋ ಭೂಮಿ ಕ ಏನ್ ಮಾಡ್ತಿದ್ಯಮ್ಮ ಹಾ ಕೇಳಸ್ತಿದೆ ಭೂಮಿಕಾ ನಿನ್ಗೆ ನಿನಗ್ ಕೇಳಿಸ್ತೈತಾ
ಹಾ ಕೇಳಿಸಿದೆ ಹೇಳಿ
ಹಾ ಏನ್ ಮಾಡ್ತಿದ್ಯಮ್ಮ ಓ ಆಯ್ತುಕಮ್ಮ
ಹ ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ ಮನೆಯಿಂದ ಹ್ಮ್ ಅದೇ ಅಲ್ಗ್ ಹೋಗ್ಬಿಟ್ರೆ ಮಾಡಕ್ ಆಗಲ್ಲ ಅದಕ್ಕೆ ಮನೇಲ್ಲೇ ತಿಂಡಿ ಮಾಡದು ಕೆಲ್ಸ ಮಾಡ್ಬಿಟ್ಟ ಹೋಗ್ತಾ ಇದೀನಿ ಓದ್ಕೊಳೋಕೆ. ಹಾ ಮಾಡ್ತೀನಿ ಏನಿಲ ನಮ್ಮನೆಲಿ ಮೂರ್ ಜನರು ಮಾಡ್ತೀವಿ ಅಮ್ಮ ಇಲ್ಲಾಂದ್ರು ಮಾಡ್ತೀವಿ. ವಿ ಅವ್ನ ನೀನನ್ ಮತ್ತೆ ನನ್ ತಂಗಿ ಎಲ್ಲಾರ್ಗು ಅಭ್ಯಾಸ ಆಗೈತೆ ಹ್ಮ್ ಹಾ ಮಾಡ್ಕೊಡ್ತೀವಿ ಈವ ಯಾರಾರು ಬಂದ್ರು ಅಷ್ಟೆ ಮಾಡ್ ಇಲ್ಲಾಂದ್ರನು ಮಾಡ ವಿ ಹಂಗೇನಿಲ ನಮ್ ಅಮ್ಮನೇ ಇರ್ಬೇಕು ಅವ್ರ ಇರ್ಬೇಕ್ ಇವರೇ ಇರ್ಬೇಕಂತ ಏನಿಲ್ಲ ಹ್ಮ್ ಹ್ಮ ಎಲ್ಲ ಮಾಡ್ತೀವಿ ಅಕ್ಕ ಅದೇನಿಲ್ಲ ನಮ್ಗೆ ಹಾ
ಈ ಬೆಂಗ್ಳೂರು ಹೆಣ್ಮಕ್ಳು ಆತರ ಇಲ್ಲ ಅದಕ್ಕೆ ಕೇಳ್ದೆ.
ಹ್ಮ್ ಇಲ್ಲ ಎಲ್ಲ ಮಾಡ್ತೀವಿ ಅವ್ಳು ಅಷ್ಟೇ ಹ ಒಂದೊಂದ್ಸತಿ ಅವಳ್ಗೂ ನನ್ಗೂ ಜಗ್ಲಾ ನಾನ್ ಮಾಡಲ್ಲ ನೀನ್ ಮಾಡಲ್ಲ ನಮ್ಮಮ್ಮ ಇ ದ್ರೆ
ಔ ಹಂಗೆ ಹಂಗೆ, ಇಪ್ಪತ್ ವರ್ಷ ಆ ಹುಡ್ಗಿಗೆ ಅ ತೂ ಎಷ್ಟು ಹದ್ನೆಂಟ್ ವರ್ಷ ಆ ಹುಡ್ಗಿಗೇ ಅಮ್ಮ ಎದ್ ಮಾಡದ್ರೆ ಮಾಡದು
ಹಾ, ಹಂಗೆ ಇರ್ತಿದ್ವೋ ಏನೋ ಮತ್ ನಮ್ ಮನೇಲಿ ಒಂದೊಂದ್ಸತಿ ಹಂಗಿಂಗ್ ಟೈಮ್ ಗಳು ಒಂದೆ ತರ ಇರಲ್ವಲ್ಲಾ, ಎಲ್ಲಾ ಮಾಡ್ತೀವಿ ಹು ಆ ಕೆಲ್ಸಕ್ ಹೋಗ್ಬೇಕಲ್ವಾ ಪಾಪ ಅವ್ರ್ಗೂ ಸಾಕಾಯ್ತದೆ ಬಂದು ಅವ್ರ ಏನ್ ಮಾಡ್ತಾರೆ, ಹ್ಮ. ಹ್ಞಾಂ ಹೌದು ಹುಂ.
ತಿಂಡಿ ಮಾಡಿದಮ್ಮ
ತಿಂಡಿ ದೋಸೆಂಟಿ ಇಡ್ಲಿ ಹಾಕಿದ್ರು ನನ್ಗೆ ಇಡ್ಲಿ ತಿನ್ನಾಕ್ಗ್ಲಿಲ್ಲ ದೋಸೆ ಹಾಕೊಂಡತನಿ
ಹ ನಾನು ಚಪಾತಿ ಮಾಡಿದ್ದೆ ಹ ಹ ಅಂದ್ರೆ ಬೆಣ್ಣೆ ಬೆಣ್ಣೆ ತಂದು ತುಪ್ಪ ಮಾಡ
ಅದು ನಮ್ಗ ಇಷ್ಟ ತುಂಬಾ ಇಷ್ಟ ಊರಲ್ಲಿ ಸಿಕ್ತಲ್ಲ ಊರಲ್ಲಿ ಕೇಳ್ತಿವ ನಮ್ಮಜ್ಜಿ ಅವ್ರನ ತಗ್ದ ಇರಿ ಬಂದ್ರೆ ಯಾರರು ಅಂತ ಬಟ್ ಅರೆ ಪಾಪ ಯಾರು ಸಿಕ್ತಾ ಇಲ್ಲ ಈಗ ಗಾನ್ ನಂದಿನಿ ತುಪ್ ತಂದು ಅರ್ಧ ಲೀಟ್ರ ಅದನ್ನ ಮ ಕರ್ಸಿ ಇಟ್ಟವ್ರ ಕರ್ಗಸಿ ಅದನ್ನಾ ಸೀಾ ಹಂಗೆ ತಿನ್ನಲ್ಲ ನಾ್ ಅಂಗಡಿ ತಂದಿದ್ದಂಗೇತಿ ನಾನ ಅದಕ್ಕೆ ಅಮ್ಮ ಹೇಗ ಕರ್ಗಿಸ್ತಾರೆ ಅದೇನೋ ಹೆಂ. ಹಸು ಜೀರಿಗೆ ಬೆಂತಿಯಾ ಅದೆಲ್ಲಾ ಕುಟ್ಟ ಪಡು ಮಳೆ ಹಾಕಿ ಮಳಸ. ಪುಟ್ಟ ಹಾ ಕರಿಬೇಲ್ ಸೊಪ್ಪು ಉಳ್ಳೆದೆ ಎಲೆ ಹ್ಮ್ ಚೆನ್ನಾಗಿರುತ್ತೆ ಅದದು ಸ್ಮೆಲ್ ಎಷ್ಟು ಗಮ್ಮನತೆ ಗೊತ್ತೆ ಚೆನ್ನಾಗಿರತ್ತೆ ಅದು ಕರ್ಕ್ಸಿರ್ತಾರೆ ಕರ್ಕ್ಸಿ ಆ ಅದನ್ನ ಬಾಕ್ಸ್ ಒಳಕ್ ಹ ಹೊಬಿಡ್ತಾರೆ ಇ ನಡಿಲ್ಲ ಇವೆಲ್ಲಾ ಉಳ್ಕೊಂಡಿರುರತ್ತಲ್ಲಾ ಅದನ್ನ ಮುದ್ದೆ ಮಾಡ್ತ. ಅದ್ರಲ್ಲಿ ಒಂದ್ ದಿವ್ಸ ಒಂದ್ ದಿವ್ಸ ಆಂಗೆ ಮುದ್ದೆ ಮಾಡ್ಕೊಡ್ತಾರ ಆ ತುಪ್ಪುದುು ಇದೆಲ್ಲ ಇರುತ್ತಲ್ಲ ಮೆಂತ್ಯ
ಹಾ ಹ ಹಾ ಅದೆಲ್ಲ ಹಾಕಿ ಹಂಗೆ ನಾವು ಡೈರೆಕ್ಟ್ ಅರ್ಧ ಲೀಟ್ರ ತುಪ್ಪ ತಂದು್ ಕೊಡ್ತವಿ ರ ಅದ ಹಂಗೆ ಇಟ್ಟ ಅದನ್ನೇ. ಅದ್ರಲ್ಲೇ ತಿಿಂದಕೊಬಿಡ್ತೀವೋ ಹೊರ್ತು ನಮ್ಗ ಅದು ಒಗ್ಗ್ರರಣೆಲ್ಲಾ ಹಾಕಕ್ ಬರಲ್ಲ
ಅದ್ರ ಏನ್ ಊರಿಂದ ಸಿಕ್ಕದ್ರಾ ಎಷ್ಟ ಗೊತ್ತ ಒಂದು ಕಾಲಿಟ್ಟರು ಸಿಕ್ತಿತ್ತು ಅಲ್ಲು ಹ ಜಾಸ್ತಿ ಹ್ಮ.
ವಿರಮತ್
ಒಂದ್ ಕಾಲು ಲಿಟ್ರ ಸಿಗೋದು ಆದ್ರ ಏನ್ ಬೇಗ ಖಾಲಿ ಆಗ್ತದು ಏನ್ ಗೊತ್ತಾ ತಂದ್ರೆ ಎಲ್ಲಾರ್ಗು ಅಂಚೋದೆೇ ಮುಗಿಯಲ್ಲ ನಮ್ಮನಲಿ ಜಾಸ್ತಿ ಕರ್ತಾರೆ ಜಾಸ್ತಿ ತಂದ್ರ ನಮ ಒಂದ್ ಕಾಲು ಲೀಟ್ರ ನಮಗ್ ಮಿ ತ್ತು ಎಲ್ಲೂ. ಕೊಟ್ಟಿ.
ಎಲ್ರಗೂ ಕೊಡ್ಬೇಕಲ್ಲ ಅದ್ರಿಂದ ಸ್ವಲ್ಪ್
ಹ್ಮ್, ಈಗ ನಮ್ಮನೆಯವರ್ಗ್ ಬಂದ್ ಬತ್ತರಾ ಊರಿಂದ ಎಲ್ಲಾರೂ ಅವ್ರ್ಗ್ ಹಾಕೊಡ್ತಿವ ಊರ್ದು ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ.
ಹೋ ಎಲ್ರಗೂ ಅಷ್ಟೆ, ನಾವು ಹಂಗೆ ಊರಲ್ ನಮ್ ಅಮ್ಮ ನಮ್ ಅಜ್ಜಿ ಎಲ್ಲ ಮಾಡ್ತಾರೆ ಹಾ ಹೌದಾ?
ಹ್ಮು, ನಮ್ ಮನೆವ್ರೆಲ್ಲಾ ಇಷ್ಟಪಟ್ ತಿಂತಾರೆ.
ಆ ಅಜ್ಜಿದೀರೆಲ್ಲಾ ಮಾಡ್ಕೊಡ್ತಾರೆ ಅಲ್ ಊರಲ್ಲಿ ನಮ್ಗಿಲ್ ಗೊತ್ತಾಗಲ್ವಲ್ಲ ಅದಕ್ಕೆ ಅದೇ ನಂದಿನಿ ತುಪ್ಪಾನೇ ತರ್ಸ್ ಕೊಳೋದು ಅದನ್ನೇ ಹಾಕೊಂಡು ತಿನ್ಕೊಳ್ಳೋರು
ಹ್ಮ್
ಹ ಇನ್ನೇನಮ್ಮ ಸಮಾಚಾರ
ಏನಿಲ್ಲಕ್ಕ ಕೇಳ್ಬೇಕ್ ನೀವೆ
ಹ ನಂದು ಏನಿಲ್ಲ ಇವಗ್ ಕೆಲ್ಸ ಮುಗೀತು ಸ್ನಾನ ಮಾಡ್ಬೇಕು. ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಬೇಕು ಸ್ನ ಕೇಳಿಸತೈತಾ ಹ್ ಮಾತಾಡ್ ನೀನ್ ಮಾತಾಡದು ಕೇಳಿಸ್
ಹಾ ಏನ್ ಸ್ನಾನ ಕೊಗ್ಬೇಕ್
ಹೂ ಸ್ನಾನಕ್ ಹೋಗ್ಬೇಕು. ಸ್ವಲ್ಪ ಹೊರಗಡೆ ಹೋಗೋದಿ ತ್ತು ಇವ ಪಕ್ಕದ ಮನೆ ಪಾಪದು ಬರ್ತ್ಡೇ ಐತೆ ಇಲ್ಲ ಇಲ್ಲ ಪಕ್ಕದ್ ಮನೆ ಪಾಪುದ್ ಬರ್ತ್ಡೇ ಐತೆ ಆ ಹುಡುಗಿಗ್ ಏನಾದ್ರು ಗಿಫ್ಟ್ ಕೊಡೋಣ ಅಂತ. ನೆನೆ ಬಂದ್ಬಿಟ್ಟು ಆಂಟಿ ನನ್ಗೇನ್ ಗಿಫ್ಟ್ ಕೊಡ್ತೀರಾ ಅಂತೆ ಕೇಳ್ತಿತ್ತು ಅದು ಹ್ಮ್ ಹ್ಮ್ ಅದ್ ಬಾಯ್ಬಿಟ್ ಕೇಳೈತಲ್ಲ ಅದಕ್ಕೆ ಹೋಗ ಒಂದೇನಾರ ನೋಡ್ ತಗೊಂಬ
ನಾನು ನನ್ ಫ್ರೆಂಡ್ ಬರ್ತ್ ಡೇ ಐತಿ ಇಪ್ಪತ್ತೊಂಬತ್ತನೆ ತಾರೀಕು ಏನ್ ಮಾಡೋದು ಏನ್ ಗಿಫ್ಟ್ ಕೊಡೋದು ಒಂದ್ ಇನ್ನೂರು ರೂಪಾಯಿ ಬಜೆಟಲ್ಲಿ ಕೊಡ್ಬೇ ಕು ಏನ್ ಮಾಡದು ನೋಡ್ಬೇ ಹ್ಮ ನಾನ್ ಈ ಸಲ್ರಿ ಆಗುತ್ತೆ ಏನಾದ್ರು ಸ್ವಲ್ಪ ಜಾಸ್ತಿ ಅವ್ಳ್ ತುಂಬಾ ಹೆಲ್ಪ್ ಮಾಡ್ ತಾಳ್ ನಂಗೆ ನೀನ್ ಆರುಚ್ ಕೊಡ್ಸೋಣ ಅಂದ್ರೆ ಈಗ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐತೆ.
ಇನ್ ನೋಡಣ ಇನ್ ಒನ್ ವೀಕಲ್ಲಿ ಸ್ಯಾಲ್ರಿ ಆದ್ರೆ ಕೊಡ್ಸಂತ ಇನ್ನು ಒನ್ ವೀಕ್ ಐತಲ್ಲ ಟೈಮ್ ಇನ್ನು ಎಷ್ಟು ಇನ್ನು ಒಂಬತ್ತು ದಿನ ಟೈಮ್ ಐಯ್ತಲ್ಲ
ಹಾ ಹಾ ಹ್ಮ್
ಅಲ್ಲಿ ತನಕ ಖರ್ಚ್ ಮಾಡ್
ಅಕ್ಕ ಒಂಬತ್ತು ದಿನದಲ್ಲಿ ಹಾಕ್ತಾರಾ
ನೋಡೋಣ ನೋಡ್ಬೇಕು ಹೇಳೋ್ರಲ್ಲ ಹದ್ನೈದ ದಿವ್ಸಕ್ ಒಂದ್ಸತಿ ಮಾಡ್ತೀವಿ ಅಂತ ಹಾ ಮಂಡೇ ಅಲ್ವಾ.
ಹನ್ನೊಂದನೇ ತಾರೀಕೇನು ಅಲ್ಲ ಮೀಟಿಂಗ್ ಆಗಿದ್ದು ಶುಕ್ರವಾರ ಅ
ಶ ಹಾ ಆ ನನೆ ದೇವಸ್ಥಾನಕ್ಕೆ ಹೋಗಿದ್ದ
ಹಾಕ್ದೇ ಕಬಾಳಗ್ ಹೋಗಿದ್ ಬಂದಲ್ಲ ಹ್ಮ.
ಎಷ್ಟೊತ್ತೈ ನೀನ್ ಅಲ್ಲಿಂದ ಹೋಗಿದ್ ಬರೋ ತನಕ ಎಷ್ಟು.
ಈ ನಮ್ಮ ನಮ್ಮಿಂದ ಒಂದ ಒಂದೊಂದುವರವರೆ ಸಾಕ. ತೊಂಟಿ
ಹೌದಾ ನಮ್ಮತ್ತ ಸಮಾಚರ
ಈ ಕನಕ್ಪುರ ರೂಟ್ ಹೋಗ್ತೀನಲ್ಲ
ಹಾ ಹಾ
ಹ ಒಂದುವರೆ ಗಂಟೆ ನಿಮ್
ಹ ಹಾತ್ ನಿಮಿಷ ಹಾ ಇನ್ನೇ ನಮ್ಮ ಸಮಾಚಾರ ಅಮ್ಮವರೆಲ್ಲ ಹೋದ್ರ
ಹಾ
ಅಮ್ಮ ಕೆಲ್ಸಕ್ ಹೋದ್ರ
ಹೇಳಿ ಜೋರತರಿ ಒಂದ್ಸೂರು
ಅ ಅಮ್ಮ ಕೆಲ್ಸ
ಹಾ ಅಮ್ಮನ ಹೋದ್ರಿ ಎಲ್ಲಾ ಹೋದ್ರಿ ಯಾರು ಇಲ್ಲ ಮನೇಲಿ
ಮಳಾರೂ ಇಲ್ಲ ಈಗ ಲೈಬ್ರರಿಗ್ ಹೋಗಿ ನೀನ್ ಬರೋದ ಎಷ್ಟು ಸೊತಗೆ
ಏಳ್ ಗಂಟೆ ಮೇಲೆ ಆಗತ್ ಸ
ಸಂನ್ನ ಜೆ
ಹಾ ಇಲ್ಲಿ ಮನೆ ಹತ್ರನೇ
ಹಾ ಅಂದ್ರೆ ಅದು ಯಾವ್ತರ
ಅಂದ್ರೆ ಆ ಜಾಗ ಇರುತ್ತೆ ಕಾರ್ಡ್ ಮಾಡಸ್ಕೊಬೇಕು ಆ ನಮ್ಗೆ ಕೂತ್ ಕೂ ಕಕೊಂಡು ಓದ್ಕೊಂಡ್ ಬರ್ಬೇಕಷ್ಟ ಮಾತಾಡಕ್ ಅಲೋ ಇಲ್ಲ ಫೋನ್ ಗಳು ಯೂಸ್ ಮಾಡಕ ಹ
ಆ ಈ ಇವಾಗ ಹೋದ್ರೆ ನೈಟ್ ಏಳ ಏಳು ಗಂಟೆ ಏಳುವರೆ ಆಯ್ತದ ಬರೋದು ಅಷ್ಟವತ್ನಕ
ಹ್ಮ
ಅದಿರೋದೆೇ ಅಷ್ಟೊ ಅಂತನ ಇಲ್ಲ ಅ ನಾನ
ಹ್ಮ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಂಟೆವರೆಗೂ ಓಪನ್ ಇರುತ್ತೆ
ಹಾ ನಾ ನಮಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ವಾಪಸ್ ಬರ್ಬೋದಾ ನಾವು ಆ ಕೇಳಸ್ತೈತಾ
ಏನಂತ
ಮೂಮಿಕಾ ಅದೇ ನಾವ್ ಎಷ್ಟೊತ್ತು ್ರ ಅಷ್ಟೊ ಬರ್ಬೋದಾ ಇಲ್ಲ ಏಳು ಗಂಟೆಗೆ ಇಲ್ಲ ಬರಬೇಕು ಅಂತ ಏಳು ಗಂಟೆಗೆ ಬರ್ಬೇಕು
ಹಾ ಎಷ್ಟೊತ್ ತರ ಬರ್ಬೋದು ಎಷ್ಟೊತ್ ತರ ಹೋಗ್ ಹೌದು ಆ ಒಂದ್ ಸತಿಿಗೆ ಲೈಫ್ ಲ್ ನಾ ತಾಯವರೆಗೂ ಹೋಗಬ ಎಲ್ಲಾ ಕಡೆ ಹಂಗೆ ಗೌರ್ಮೆಂಟ್
ನಾನು ಒಂದ್ಸತಿಗೂ ಹೋಗಿಲ್ಲ ಲೈಬ್ರರಿಗೆ ಅದಕ್ಕೆ ಕೇಳೆ
ನಾನ ಒಂದ್ಸತಿಗೂ ಹೋಗಿಿಲ್ಲ ಲ್ಲ
ಹೌದಾ ಇಲ್ಲ ಮಕ್ಳಿಗೆಲ್ಲ ಕುೂರ್ಕೊಂಬಂದ್ ಹಸ್ತರಿಸ ಸಂಜೆತ್ತು ನಾ್ಿರ ಲೈಬ್ರರಿ ಮಕ್ಕಳಿಗೆ ಒಂದ ಈ ಕಡೆ ಈ ವಯಸ್ಸಾದಾರ ಬಂದು ಕತ್ಕೊಂಡು ಹದ್ಬೇಕು ಒಂದ ಕಡೆ ಎಳ
ನಾನು ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲಾದ್ರು ಆಯತಾ ನೋಡ್ರಿ ಹತನಿರು ನನ್ನ ಮಗನು ಕರ್ಕೊಂಡು ನಾನು ಇಲ್ಲಲ್ಲ
ಹಾ ಗೌರ್ಮೆಂಟ್್ದ ಅದು ಲೈಬ್ರರಿ ಹ ಗೌರ್ಮೆಂಟ್ ಅಲ್ಲಿ ನಂಗಗೆರುತ್ತ ಪ್ರೈವಟ್ ಆದ್ರೂ ತಿಂಗಳ ತಿ ಬಿಯ ಪ್ರಮಾಣ ಹ್ಮ
ಲ್ಲ
ನನಕ್ಕ ಇ್ಟರ್ಪ್ ಆಗ್ತದೆ ನಿಮ್ಗೆ ಏನಾದ್ು ಸೌಂಡ್ ಕೇಳಿಸ ಯಾ ಆ
ಮಕ್ಕಳ್
ಸ ನಿಮ್ಗೆ ಏನಾರ್ ಸೌಂಡ್ ಕೇಳಿಸತಿದ್ಯಾ ಬೇರೆದ್ರುದ್ದು. ಹಾ ಮಾತಾಡಿ ಕೆಳಿಸ್ತೈತೆ ನೀವ್ ಮಾತಾಡುದುನು. ಈಗ.
ಹಾ ಇಲ್ಲೊಂದ್ ಸ್ವಲ್ಪ ಸೌಂಡ್ ಇತ್ತು ಅದಕ್ಕೆ
ನೀವೇನ್ ಮಾಡಿದ್ರಿ ನಾಷ್ಟ?